ಹಲೋ
ಹಲೋ
ಹಾ ಹಲೋ ಕೇಳಿಸತೈತಾ?
ಹಾ ಕೇಳಿಸತಾ ಇದೇ
ಹ್ಮ ಏನ್ ಮಾಡ್ತಿದ್ದೀರಾ?
ಏನು ಇಲ್ಲ.
ಹ್ಮ ಆಯ್ತಾ ಊಟ
ಹ್ಮ್ ಆಯ್ತಾ. ನಿಮ್ದ?
ಹಾ ಆಯ್ತು. ಏನ್ ತಿಂದ್ರಿ?
ನಾವು ಚಪಾತಿರ್ ಅನ್ನ ಬ್ಯಾಳಿ ಪಲ್ಯ
ಸರಿ ಸರಿ. ನಮ್ಮ ಹಾಸ್ಟೆಲ್ಲ್ಲಿ ಗೀ ರೈಸ್ ಗೋಬಿ ಕೊಟ್ಟಿದ್ರು.
ಹ್ಮ್.
ಹ್ಮ್ ಮತ್ತೆ ನೀವೇನು ಓದುತ್ತಿರುವುದು.
ನಾವು ಕಂಪ್ಯೂಟರ್ ಸೈನ್ಸ್.
ಹ ಸೇಮ್ ಸೇಮ್ ಕ್ಲಾಸ್ನಾ. ಹ್ಮ್. ಮತ್ತೆ ಇನ್ನೇನುಟ್ರಿಪ್. ಟ್ರಿಪ್ ಏನಾದ್ರು ಹೋಗಿದ್ರಾ ನೀವು ಇದ ಅಂದ್ರೆ ಈಗ ಹಾಲಿಡೇಸ್ ಅಲ್ಲಿ. ತು ಸ್ವಾರಿ ಹಾಲಿಡೇಸ್ ಐತಲ್ಲ ಟ್ರಿಪ್ ಏನಾದ್ರು ಪ್ಲಾನ್ ಮಾಡಿದ್ರಾ.
ಮಾಡಿದ್ದೇವಿ ಏನತೇನೋ ಮುಂದೆ ನೋಡ್ಬೇಕು. ಅಂದ್ರೆ ಇಲ್ಲಿ ಇಲ್ಲ ಹೋಗ್ಬೇಕಂತ ಪ್ಲಾನ್ ನಡೆದಿದೆ.
ಹ್ಮ.
ಹ್ಮ್ ಮುಂದೆ ಫ್ರೀ ಇದ್ದ ಅಂದ್ರೆ ಹೋಗ್ಬರ್ತೇವಿ.
ಅಂದ್ರೆ ಎಲ್ಲಿ ಪ್ಲಾನ್ ಮಾಡಿದೀರಾ.
ಅ್ರಲ್ಲಯಕ ಉಡುಪಿ ದಾಂಡೇಲಿ.
ಹ್ಮ್.
ಆಥ ಮತ್ತೆ ಗೋವಾ ಆಥರ ಪ್ಲಯಾನ್ ನಡದಿದೆ.
ಹಾ.
ನೋಡುಬೇಕು.
ಅಂದ್ರೆ ಮುಂಚೆ ಎಲ್ಲ ಎಲ್ಲೆಲ್ಲಿ ಹೋಗಿದ್ದೀರಾ.
ನಾನ ಅಂದ್ರೆ ಆಲ್ಮೋಸ್ಟ್. ಹ್ಮ ಇಲ್ಲೇ ಸುತ್ತಾ ಮುತ್ತ ಅಂದ್ರೆ ನಮ್ದ ಊರ್ ಕಡೆನೆ ಜಾಸ್ತಿ ಹೋಗೋದು.
ಹ್ಮ್. ಹ್ಮ ಮತ್ತೆ ಹೆಂಗಿದೆ ಹಾಸ್ಟೆಲ್ ಕಾಲೇಜ್ ಎಲ್ಲ ನಿಮಗೆ.
ಕಾಲೇಜ್ ಹಾಸ್ಟೆಲ್ ಅಷ್ಟೇ ಆಯ್ತಾ.
ಹ್ಮ್.
ಕಾಲೇಜ್ ನೋಡ್ದಂದ್ರೆ ಇಲ್ಲಿ ಅಷ್ಟ ಏನು ಅಷ್ಟಕ್ಕಿಲ್ಲ. ಹಾ ಏನಿಲ್ಲ ಎಜುಕೇಶನ್ ಎಲ್ಲ ಲೋ ಐತಿ.
ಅಂದ್ರೆ ನಿಮ್ಗೆ ಕಷ್ಟ ಆಗ್ತಿಲ್ವಾ ಏನು ಮಾಡ್ತಿಲ್ಲ.
ಹ್ಮ್ ಕಷ್ಟ ಇದೆ ಏನ್ ಮಾಡ್ಬೇಕು ಅಂದ್ರೆ ಈಗ ಚೇಂಜ್ ಮಾಡ್ಕ್ ಬಿ ಆಗಲ್ಲ ಇಲ್ಲ ಕಾಲೇಜ್.
ಹ್ಮ್ ಅದೇ ನಿಜ ಹ್ಮ್.
ಹ್ಮ
ಮತ್ತ ಇನ್ನೇನ್ರೀ.
ಮತ್ತೆ ಏನಿಲ್ಲ ಅದೇ ನಿಮ್ ಕಾಲೇಜ್ ಹಂಗೆ ಆಯ್ತಾ.
ನಮ್ ಕಾಲೇಜ್ ಚೆನ್ನಾಗಿದೆ ನಮ್ದ ಒಂತರಾ. ಹ ಎಲ್ಲ ನಾವೇ ಪ್ರಾಡಕ್ಟ್ ಮಾಡದು ತಿನ್ನೋದು. ನಮ್ ಕಾಲೇಜ್ ನಮ್ ಸ್ಪೋರ್ಟ್ಸ್ ಒಂತರ ಚೆನ್ನಾಗಿದೆ ಎಂಜಾಯ್ ಮಾಡ್ಕೊಂಡ್ ಕಲಿಬೋದು ಆತರ ಇದೆ.
ಹೌದು.
ಹ್ಮ್ ಕೇಳಿದ್ದೀರಾ ನಮ್ ಕೋರ್ಸ್ ಬಗ್ಗೆ ಡೈರಿ ಸೈನ್ಸ್ ಬಗ್ಗೆ.
ಹ್ಮ್ ಕೇಳಿದ್ದೇನಾ.
ಹ್ಮ.
ನಾ ಭಿ ಮಾತಾಡಿದ ನಿನ್ ಗೂಡ ಮೊದಲ.
ಹ್ಮ ಹೌದಾ.
ಹ್ಮ್. ನಂದ ಹೆಸರು ನಿತಿನ್ ಅಂತ.
ಓ ಓಕೆ ಓಕೆ ಹ್ಮ್. ಮತ್ತೆ ನೀವು ನಮಗೆ ಮತ್ತೆ ಕಾಲ್ ಮಾಡಿ ಅಂತ ಹೇಳಿದ್ದಿ ನಿಮಗೆ ಮಾಡೇ ಇಲ್ಲ ನೀವು.
ನಮ್ಮದು ಟಾಸ್ ಕಂಪ್ಲೀಟ್ ಆಗಿದೆ. ಅದ ಚನತ್ತ ಈಗ ಮತ್ತೆ ನಮ್ಮದ ಟಾಪ್ಸ್ ರಿಫ್ರೆಶ್ ಕೊಡಲ್ಲ ಅಷ್ಟೇ ಮುಗಿಸತ್ತಿದೆ ಇರ್ತಿದೆ.
ಆ ಸರಿ ಸರಿ. ಅದು ಹೂಂ ಇಲ್ಲಿ ಬಿಡಿ ಪರ್ವಾಗಿಲ್ಲ ಮತ್ತೆ ಕೇಳ್ತೀನಿ ಅದನ್ನ. ಹ್ಮ್ ಏನೋ ಕೇಳಬೇಕಂತಿದ್ದೆ ಮರೆತು ಹೋಗ್ತಾ ಇದೀನಿ ನಾನು. ಅಂದ್ರೆ ಇವತ್ತು. ನಿಮಗ ಹಾಲಿಡೇಸ್ ಇದೆಲ್ಲ ಇವತ್ತ ಏನೇನ್ ಮಾಡದ್ರಿ.
ಏನಿಲ್ಲ ಅದೇ ಫೋನ್ ನೋಡೋದು ರೀಲ್ಸ್ ನೋಡೋದು ಅಷ್ಟೇ.
ಬೋರ್ ಆಗದಿಲ್ವಾ ಬರೇ ರೀಲ್ಸ್ ನೋಡ್ಕೋತಾ.
ಏನ್ ಮಾಡಬೇಕು ಫೋನ್ ಬಿಟ್ಟರ ಬ್ಯಾರೆ ಕೆಲಸರ ಏನು ಇರಲಿಲ್ಲ ನಮಗ.
ಓ ಹೊರಗಡೆ ಹೋಗಿ ಏನ್ ಮಾಡ್ತೀರ ಮತ್ತ ಹಾಸ್ಟೆಲಲ್ಲಿ.
ಅದೇ ಹೋಗ್ತೇವೆ ಅಂದ್ರೆ ಸಂಜೆ ಸ್ಪೋರ್ಟ್ಸ್ ಆಡತ್ತೆವೆ ವಾಲಿಬಾಲ್.
ಹ.
ಹೌದು.
ನಮಗೆ ಯಾವಾಗ ಯಾವಾಗ ಗ್ಯಾಪ್ ಸಿಗುತ್ತೋ ಅಂತ ಕಾಯ್ತಿರ್ತೀವಿ. ಹೊರಗಡೆ ಹೋಗೋದಿಕ್ಕೆ ನಮ್ಮದ ನೋಡಿ ಇವತ್ತ ಎಕ್ಸಾಮ್ ಮುಗೀತಾ. ಜಾಲಿ ಆಗಿ ಇವತ್ತು ಮಧ್ಯಾಹ್ನ ಬೇರ ಕ್ಲಾಸ್ ಬಂಕ್ ಹಾಕಿ.
ಹ್ಮ್.
ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ವಿ.
ಏನಂತ ಮಾಡಿರ ಶಾಪಿಂಗ್.
ಏ ನಮ್ ನಾನು ಜೀನ್ಸ್ ತಗೊಂಡೆ. ಅದಾದ್ಮೇಲೆ. ಒಂದು ಪ್ಯಾನ್ ಬೇಕಿತ್ತು ಅದನ್ನ ತೋಗೊಂಡೆ.
ಹ್ಮ್.
ನಿನ್ನೆ ತೋಗೊಂಡೆ.
ಹ್ಮ ಹ್ಮ.
ಹ್ಮ್ ಅಷ್ಟೇ ನಾನ್ ತಗೊಂಡಿದ್ದು.
ಮತ್ತೆ ಯಾರ ಯಾರ ಹೋಗಿರಾ ನೀವು ಒಬ್ಬಕನೇ ಹೋಗೊದು ದೂರು.
ಇಲ್ಲ ಇಲ್ಲ ನನ್ನು ನನ್ ಫ್ರೆಂಡ್ಸ್ ಇಬ್ಬರು ಹೋಗಿದ್ವಿ.
ಯಾರು ಫ್ರೆಂಡ್ಸ್ ನಿಮ್ದು.
ಹ್ಮ್. ಪೂಜಾ ನಯನಾ ಅಂತ.
ಹ್ಮ್.
ಹ್ಮ್ ನಿಮ್ಮ ಊರ ಹೋಗಿದ್ವಿ ಚೆನ್ನಾಗಾಯ್ತು ನೋಡ್ಕೊಂಡು ಫುಲ್ ಸುತ್ತಕೊಂಡ ಎಲ್ಲಾ. ಬಂದ್ವಿ ನಾಳೆನು ಹೋಗಬೇಕಂತ ಅದ್ವಿ ನಾಳೆ ಎಕ್ಸಾಮ್ ಇಲ್ಲಾ ಆಯ್ತ. ಕ್ಲಾಸ್ ಮುಗಸ್ಕೊಂಡು ಜಯನಗರ್ ಹೋಗೋಣ ಅಂತ ಇದ್ದೀವಿ. ಅಲ್ಲಿ ಸ್ವಲ್ಪ ಶ್ರೇ ಟಿಂಗ್ ಶ್ರೀ ಶಾಪಿಂಗ್ ಚೆನ್ನಾಗಿ ಇರುತ್ತೆ ಅಲ್ಲೊಂದು ಟೆಂಪಲ್ ಇದೆ ಜೈನ್ ಟೆಂಪಲ್.
ಹ್ಮ್ ಹ್ಮ್.
ಹ ಹಂಗೆ ನೋಡ್ಕೊಂಡ ಬರೋಣ ಅಂತ ಅನ್ಕೊಂಡಿದ್ದೀವಿ.
ಹ್ಮ ನೋಡ್ ಬನ್ನಿ ಚೆನ್ನಾಗಿದ್ದ ಅಂದ್ರ
ಹ್ಮ ಅಂದ್ರೆ ನಾವು ಬೇರೆ ದೂರ ಎಲ್ಲ ಹೋಗೋದಿಕ್ಕ ಆಗೋದಿಲ್ಲ ನಮ್ಮವರು ನಾವ ಆದ್ರಲ್ಲೂ ನೈನ ಅಂದೂ ಸ್ವಲ್ಪ ಅವ್ಳಗ ಭಯ ದೂರ ಎಲ್ಲ ಬರೋದಿಕ್ಕ ಅವಳಿಗೆ ಹೆಂಗಂತ ಹೆಂಗಿರ್ಬೇಕಂದ್ರೆ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ಬೇಕು ಆತರ ಇರ್ಬೇಕು. ಬಟ್ ನಮಗ ನಡಿಯತ್ತ ಅಂದ್ರೆ ಸ್ವಲ್ಪದು ಹೋಗಿ ನೋಡ್ಕೊಂಡು ಚೆನ್ನಾಗಿ ಸುತ್ತಾಡ್ಕೊಂಡ ಬರೋದಿಕ್ಕೆಲ್ಲ ಇಷ್ಟ ಅ ನಾವಿಬ್ರೇ ಏನಂತ ಹೋಗೋದು. ಅದಿಗೆ ಸುಮ್ನೆ ನಮಿಗ್ ನಾವಿಬ್ರು ಪ್ಲಾನ್ ಮಾಡ್ತೀವಿ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೇಳಿ.
ಹ್ಮ
ಮತ್ತೆ ಫೇಲ್ ಆಗುತ್ತೆ ಹೋಗೋದಿಲ್ಲ ನಾವು. ಹಂಗೋ ಹಿಂಗೋ ಮಾಡಿ ಇವತ್ತು ಹೋಗಿ ಬಂದಿದ್ದೀ ಹೊರ್ಗಡೆ.
ಹ್ಮ
ಇಷ್ಟ ದಿನ ಸುಮ್ನೆ ಪ್ಲಾನ್ ಮಾಡಿ ಸುಮ್ನ ಆಕ್ತಿದ್ವಿ.
ಹ್ಮ
ಹ್ಮ
ನಿಮ್ದರ ಅಷ್ಟರ ಆಯ್ತ ನಾವ ಎಲ್ಲಿ ಹೋಗ್ಬೇಕು ಸುರ್ಪುರ್ ಬಿಟ್ಟು ಬೇರೆ ಎಲ್ಲೂ ಹೋಗ್ಲಕ್ಕೆ ಆಗಲ್ಲ.
ಹ್ಮ ನ ನಮ್ದಂತೂ ನಾವು ಬೆಂಗ್ಗಳೂರಲ್ಲಿ ಇದ್ದೀವಲ್ಲ ಸೊ ಹಂಗಾಗಿ ಸುತ್ತ ಸುತ್ತಾಡ್ಬದು. ನಿಮ್ಮದ ಕಷ್ಟ ಆಗ್ಬೋದಲ್ಲ ಹ್ಮ
ಅದನೇ ನಂದ ಸೀಟಿ ಆಯ್ತಾ ಇಲ್ಲಾ ಚೆನ್ನಿದ್ದು
ಹ
ಚೆನ್ನಾಗಿ ಸಿಟಿ ಆಯ್ತು ಅದು ಬೆಂಗಳೂರು ಅದಕ್ಕ ಹೋಗ್ತಿರು.
ನಾವ ಎಷ್ಟು ಸುತ್ತಾಡದ್ರುನು ಕಮ್ಮಿ ಆಗುತ್ತೆ ಅಂದ್ರೆ ಸುತ್ತು ಪ್ಲೇಸಸ್ ಉಳಿದ ಬಿಡತ್ತೆ ನೋಡೋದಿಕ್ಕೆ
ಹ್ಮ
ನಾವು ಟೂ ಇಯರ್ಸ್ ಆಗಿದೆ ಕಂಪ್ಲೀಟ್ ಆಗಿ. ಏನ್ ನೋಡೇ ಇಲ್ಲ. ಒಂದ ಮಾಲಫೇಶಿಯ ಮಾತ್ರ ನಾಲ್ಕ ಸಲ ಹೋಗಿದ್ದೀವಿ. ಅದು ಕ್ರಿಸ್ಮಸ್ ಇತ್ತ ನಮ ನಮ್ ಕಾಲೇಜ್ ಪಕ್ಕದೆಲ್ಲ ಇರೋದು ಒಂದ ಸಿಕ್ಸ್ ಕಿಲೋಮೀಟರ್ಸ್ ಆಗ್ಬೋದು ಎಷ್ಟೇ ಇಲ್ಲಿಂದ
ಹ್ಮ
ಹಂಗಾಗಿ ಕ್ರಿಸ್ಮಸ್ ನಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕ್ರಿಸ ಕ್ರಿಶ್ಚಿಯನ್ಸ್ ಇದ್ದಾರ. ಹ ಹಂಗಾಗಿ ಅಲ್ಲಿ ಮಾಲ್ ಆಫ್ ಎಶಿಯದಲ್ಲಿ ಅ ಸು ಚೆನ್ನಾಗ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ. ಸೊ ಕ್ರಿಸ್ಮಸ್ ಬಂದಾಗ ಅಲ್ಲ ನೋಡಕ ಹೋಗ್ತೀವಿ. ಹ್ಮ ಅದ್ ಬಿಟ್ರೆ
ಚೆನ್ನಾಗಿದ ಅಂತ ಅನ್ನದು.
ಅದ ಬಿಟ್ರೆ ಬೇರೆ ಮಾಲ್ಗಳ ಸ್ವಲ್ಪ ಸುತ್ತಾಡಿದಿವಿ.
ಇವತ್ತಾನೇ ಹೋಗಿದ್ದರು ನೀವು ಕ್ರಿಶ್ಚಿಯನ್ ಅವೆಲ್ಲ ಅನ್ನತ್ತ
ಹಾ ಇವತ್ತಿಲ್ಲ ಲಾಸ್ಟ್ ಕ್ರಿಸ್ಮಸ್ಗ ಹೋಗಿದ್ದಿದ್ದು ಇವತ್ತ ನಾನು ಪೂಜಾ ನಯನ ಅಷ್ಟೇ ಹೋಗಿದ್ದಿದ್ದು.
ಹ್ಮ್ ನಿಮ್ಮ್ ಪಕ್ಕದಲ್ಲಿ ಯಾರ ಇದ್ದೀರ
ಈಗ ಇಲ್ವಲ್ಲ?
ಡಿಸ್ಟರ್ಬನ್ಸ್ ಆಗುತ್ತ ಆ ರಪ್ಲೆ ಕಾಣುತ್ತೆ
ಇಲ್ಲ ಇಲ್ಲಿ ನಾನು ಹೊರ್ಗಡೆ ಕೂತಿದ್ದೀನಿ. ವಾಕಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಬೇರೆಯವರು ವಾಯ್ಸ್ ನಿಮಗ್ ಕೇಳಿಸತಿದಯಾ?
ಹ್ಮ್ ನಗಲತದ್ದು
ಹ ಇಲ್ಲಿ ಅಲ್ಲಿ ವಾಕಿಂಗ್ ಮಾಡ್ತಿದಾರೆ ಅವರು.
ಹ್ಮ್
ಕಾಲ್ ಅಲ್ಲಿ ಇದಾರೆ ಸೊ ಹಂಗಾಗಿ ನಾನ ದೂರದಲ್ಲೇ ಇದ್ದೇನೆ ಅವ್ರಿಗೆ ಅಂದ್ರು ಕೇಳ ಬರ್ತಿದ್ದೆ ನೋಡಿ ಹ್ಮ್
ಮತ್ತು
ಆ ಮತ್ತೆ ಇನ್ನೆಲ್ಲಿ ಹೋಗಿದೆ ಅಂದ್ರೆ ಲಾಲ್ಬಾಗ್ ಹೋಗಿದ್ವಿ ಅದು ಫಸ್ಟ್ ಇಯರು
ಲಾಲ್ಬಾಗ್ ಅದೆಲ್ಲಿ
ಹಾ ಬೆಂಗ್ಗಳೂರಲ್ಲೇ.
ಬೆಂಗಳೂರ್ನಲ್ಲಿ ಲಾಲ್ಭಾಗ ನಾನ್ ಅನ್ಕೊಂಡಿದ್ದು ಡೆಲ್ಲಿನಲ್ಲಿ ಒಂದ ಆಯ್ತ ಇಲ್ಲ
ಹಾ
ಡೆಲ್ಲಿ ಡೆಲ್ಲಿ ಅಂತ ಗೊತ್ತಾ?
ಹಾ ಹಾ ಗೊತ್ತು.
ಹ್ಮ ಅಲ್ಲೇ ಒಂದಯ್ತುತೆ ಲಾಲ್ಬಾಗ ಅಂತ ಅಲ್ಲಿ ಹೋಗಿದ್ದಾರ ಅಂತ ಅನ್ಕೊಂಡೆ.
ಹೇ ಇಲ್ಲ ಇಲ್ಲ ಅಲ್ಲೋಗಿಲ್ಲ ಹ ಅದು ಬಿಟ್ರೆ ಅದ್ ಬಿಟ್ರೆ ಕಬ್ಬಾನ್ ಪಾರ್ಕ್ ಹೋಗಿದ್ವಿ
ಹ್ಮ್
ಹ್ಮ್ ಮತ್ತೆ ವಿಧಾನಸೌದ ಸುತ್ತಿದ್ದೀವಿ.
ಹ್ಮ್
ಹ್ಮ್ ಅಷ್ಟೆ ಇನ್ ಎಲ್ಲೊ ಹೋಗಿಲ್ಲಾ ನಾವು ಹಾ ಮಂತ್ರಿ ಸ್ಕ್ವರ್ ಮಾಲ್ ಅಂತ ಒಂದ್ಸಲ ಹೋಗಿದ್ವಿ. ಅದು ನನ್ ಫ್ರೆಂಡ್ ಶಾಪಿಂಗ್ ಮಾಡ್ಬೇಕ ಅಂತ ಹೇಳಿ ಅಲ್ಲಿ ಹೋಗಿದ್ವಿ.
ಹ್ಮ್
ಅಷ್ಟೆ ಇನ್ನೆಲ್ಲು ಹೋಗಿಲ್ಲ? ಇನ್ನ ಇಲ್ಲಿ ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರದ ಹತ್ರ ಅಲ್ಲಿ ಹೋಗ್ಬೇಕಂತಿದೀವಿ. ಅದೇನ್ ಹೋಗಕ್ ಆಗತ್ತೆ ಇಲ್ಲ ಗೋತ್ತಿಲ್ಲಾ?
ಹ್ಮ್ ಚೆನ್ನಾಗೈತೆ ಹೋಗಿ ಎಲ್ಲಾರ ಗೊತ್ತ ನಾ ನೋಡದಂದ್ರೆ
ನಿಮಗ್ ನಿಮ್ ಕಾಲೇಜ್ ಫುಲ್ ಫುಲ್ ಕಷ್ಟ ಇದೆ ಅಂತ ಕೇಳ್ಪಟ್ಟೆ ನಾನು
ತುಂಬಾ ಜನ ಹೇಳಿದಿದ್ದಾರೆ ಎಲ್ಲ ನಿಮ್ಗೆ? ನಾವ್ ಕಾಲೇಜ್ ಹೆಂಗ ಆಯ್ತಾ ಹೆಂಗ ಪರಿಸ್ಥಿತಿ
ಹ ಅಂದ್ರೆ ಕೆಲವರೆಲ್ಲ ಸ್ವಲ್ಪ ಡೀಸೆಂಟ್ ಕಾಣ್ತೀರಾ ಇನ್ ಕೆಲವರೆಲ್ಲ ಸ್ವಲ್ಪಾ.... ವಿಚಿತ್ರವೇ ವಿಚಿತ್ರವಾಗಿ ಅನಿಸ್ತಾರೆ.
ಅಂದ್ರೆ ಯಾರ್ ಅನ್ಕೊಂಡಿದ್ದನೇ ಆವಾ
ನಾನು ಒಬ್ರು ನನಗ ಒಬ್ಬರು ಕಾಲ್ ಮಾಡಿ ಫುಲ್ ಟಾರ್ಚರ್ ಕೊಟ್ಬಿಟ್ಟಿದ್ರು
ಹ ಹೆಸರು?
ಹೆಸರು ಹೇಳ್ಬೇಕಂತ ಅನ್ಸಲ್ಲ ಇದ್ರಲ್ಲಿ. ಇದ್ರ ಇದು ರೆಕಾರ್ಡ್ ಬೇರೆ ಆಗುತ್ತೆ
ಹ್ಮ ಸರಿನಪ್ಪ
ಹ್ಮ ರಾಜಶೇಖರ್ ಅಂತ ಹೇಳಿ
ಹ್ಮ್ ನಮ್ ಸೀನಿಯರ್ ಆತ
ಹಾ ಅಂದ್ರೆ ನಿಮ್ ಮೇಲೆ ಫುಲ್ ಸೀನಿಯರಿರ್ಸಮ್ ತೋರ್ಸ್ತಾರ ಏನ ಅವ್ರು
ಹ ಇಲ್ಲ ಹಂಗೇನ ಇಲ್ಲ ಜಸ್ಟ್ ಲೈಕ್ ಫ್ರೆಂಡ್ಸಸ್ತಾರ ಇರ್ತಾರ
ಹ್ಮ್ ಅಂದ್ರೆ ಕೆಲ್ವೊಂದ್ ಕಾಲೇಜಸ್ ಎಲ್ಲಿ ರಗಿಂಗ್ ಎಲ್ಲ ಇರುತ್ತಲ್ಲ
ಹ್ಮ ಹಗೆಂ ಇಲ್ಲ ನಮ್ ಕಾಲೇಜ್ ನಲ್ಲಿ ನಮ್ ಕಾಲೇಜ್ ಎಂಟ್ರೆನ್ಸ್ ಗೇಟ್ ನಲ್ಲೇ ನೋ ರಗಿಂಗ್ ಅಂತ ಬೋರ್ಡ್ ಇದೆ
ಹಾ ಸುಮ್ನೆ ಆಗ್ತಾರ ಅಷ್ಟ ನಮ್ ಕಾಲೇಜಲ್ ಇದೆ
ಅದ ಸುಮ್ಮನೆ ಹಚ್ಚಿರ್ತಾರೆ ಒಳಗ್ ನೋಡದಂದ್ರೆ ರಗಿಂಗ್ ಇರುತ್ತಾ
ಹ್ಮ್
ಮೊಳಕ ಆಗಲ್ಲ ಇಲ್ಲ ನಮ್ಗೆ ನಾವು ಬಂದಿದು ಕಲಿಯಾಗದಕ್ಕೆ ಈ ಅದು ರಗಿಂಗ್ ಮಾಡ್ ಗತಾ ಅವ್ರರುಗೂಡ ಹಿಂಗ ಅಂದ್ರೆ ನಮಗ ಅದು ಸೂಟ್ ಆಗಲ್ಲ
ಹ್ಮ್ ಪಾಪ ಕೆಲವ್ರಗಂತ್ ತುಂಬಾನ ಕಷ್ಟ ಆಗತ್ತ ಅದ್ರಿಂದ ಹಾ ಸರಿ ಆಯ್ತು